ಮಾತಾಡ್ತಾರ ಕೇಳ ನಮಸ್ತೆ ಮಾತಾಡ್ತಾರೋ ಕೇಳಸ ಆಾಯಯ್ತಾ.
ನಮಸ್ತೆ.
ಎನಸ ಆಾಯ್ತಾ ಮಾತಾಡ್ತಿರೋದು.
ಕೇಳಿಸತಾರೆ ಏನ್ ಮಾಡ್ತಾ ಇದ್ದೀರಿ.
ನಾನು ಅಡ್ಗೆ ಮಾಡ್ತಾ ಇದ್ದೀನಿ.
ಎನ್ಸಂಬರ್.
ತರಕಾರಿ ಸಾಂಬಾರು.
ಇನ್ನುೂ ಆಗಿಲ್ವಾ.
ಇನ್ನುೂ ಆಗಿಲ್ಲ ಈಗ ಮಾಡ್ತಾಯಿದೀನಿ ಅನ್ನ ಮಾಡಿದೀನಿ ಮುದ್ದೆ ಮಾಡ್ತಾನಿ ಸಾಂಬಾರ್ ಬೇತಾಯಿತೇ
ಊಟ
ಊಟ ಮಾಡ್ಬೇಕಿಗ
ಇನ್ನೇನು
ಹಾಂ ಅಡ್ಗೆ ಮಾಡ್ತಾ ಇದೆ ಊಟ ಮಾಡಿಲ್ಲ ಮಾಡ್ಬೇಕು ಈಗ ಅಡ್ಗೆ ಮಾಡ್ಬಿಟು ಊಟ ಮಾಡ್ತೀನಿ
ಏನ್ ಸಾಂಬಾರ್
ತರಕಾರಿ ಸಾರು
ಕೆರ ಕಿತೋದಂಗೆ ಒಡಿತೀನಿ ದರಿದ್ರ ಮುಂಡದೆ
ಹೇಳ್ಬೇಕು ಆನ್ ಮಾಡ್ಲಾ ರಕು, ಮಾಡ್ತಾ ಇದ್ದೀರಿ.
ಏನು ಇಲ್ಲ ಊರ್ಗ ಹೋಗಿದ್ನಲ್ಲ ನಾವು ಸುಮ್ನೆಬ ಅಡ್ಗೆ ಎಲ್ಲಾ ಮಾಡ ಮಧ್ಯಾಹ್ನ ಬಂದೆ
ಎಲ್ಲಾ ಚೆನ್ನಾಗಾವ್ರ
ಎಲ್ಲ ಚೆನ್ನಾಗ ಅವ್ರೆ ಅವ್ರ ಚೆನ್ನಾಗಿಲ್ದಾನ ಎಲ್ಗೋದರು
ಏನಂತಿದ್ರು
ಏನ್ ಅಂದರೂ ಚಾನಗದ ಅಮ್ಮ ಚೆನ್ನಾಗದ ಹ್ಮ ಚೆನ್ನಾಗದ ಅಂದೇ ಚೆನ್ನಾಗದ ಹೌದು ಅಲ್ಲಿ ಅಲ್ಲದಂದ್ರು ಎಂಟ್ ದಿಸಾ ಇದ್ದರು ಇಲ್ಲೇ ಇತ್ತು ಈಗ ಅಲ್ಲಿ ಇದ್ಲಿ ಅನ್ಬಿಟ್ಟ ಕರ್ಕೊಂಡ್ ಹೋದ್ರು ಅಂತ
ಏನಂದರುೂ ಅದಕ್ಕೆ ಹುಷಾರಿಲ್ಲ ಆಮೇಲೆ ಒಬ್ಬಿ ಹುಷಾರ್ಲ್ವಾ ಅಮ್ಮ ಅಜ್ಜಿಗೆ ಏನ್ ಹುಷಾರ್ಲ್ವಾ ಅಂತನ ಅಂದೆ ಐ ಏನು ಇಲ್ಲಾ ಅದೇ ಕಂಡ ಆಪ್ರೇಷನ್ ಆಗದೆ ಅಂದೆ
ಹಾಗ ಸರಿ ಚೆನ್ನಾಗ ನೋಡ್ಕೋ ಆಂಟಿ ಅಂದ
ಹ್ಮ ಚೆನ್ನಾಗ ಅವಳ ಅವ್ಳು
ಹ್ಮ್ ಚೆನ್ನಾಗ ಅವಳೆ ಅವ್ರವೇ ಸುಬ್ರಹ್ಮಣ್ಯಕ್ ಹೋಗ್ ಬೇಕು ಪೂಜೆ ಹಾಕ್ಸಿದ್ರ ಅಂತೆ ಅದಕೆ ಮಾಡಾಂತಾರ ಉಣ್ಣಕಲ್ಲ ಅಣನೂ ಉಣಲಿಲ್ಲ ಅಬಿನೂ ಉಣಲಿಲ್ಲ
ಹಾ ಸುಬ್ರಮಣ್ಯಕೆ ಹೊಯ್ತೀವಿ ಅಂತ ಹೇಳು
ಹ್ಮ ಹೋಗಿ ತೀರ್ಸಬುಟ್ಟ್ ಬಂದ್ನತೆ ಬಾರ್ತಕ ಗಾಣಯ ಮತ್ತೆ ಅಬಿ ಯಾರು ಹುಡ್ಲಿಲ
ಇನ್ನನ್ ಹೇಳು ಇನ್ನೇನ್ ಮಾಡ್ತ ಹತ ಇದ್ದೀರಿ
ಏನು ಇಲ್ಲ ಫೋನಲ್ಲಿ ಮಾತಾಡ್ತಾವ ಇದೇ ನಮ್ಮಮ್ಮ ಉಂಟು
ಹ್ಮ್
ಮತ್ತೆ ನಿಮ್ದು ಊಟ ಆಯ್ತಾ
ಇನ್ನುೂ ಆಗಿಲ್ಲ ಮಾಡ್ತಾರ್ರೇ ಮಗ್ಳು
ಹ್ಮ ನೀವು ಉಣ್ಣದು ಮನ್ಗದು ಉಣ್ಣದು ಮನ್ಗದ
ಇನ್ನೇನ್ ಮಾಡೋದು
ಹ ಮಗಳು ಮಾಡಿತ್ತಂಗ ಉಂದ್ಕೊಂಡು ಕೂುದೊಳ್ಳೋದು
ಮಾಡದು ಅಂದ್ರೆ ಕಣ್ಣಿಗ್ ನೀರ್ ಹಾಕ್ ಮತ್ತೆ ಹೊಗೆ ಪಗೆ ಅಂತಾರಲ್ಲ ಅನ್ಬಿಟ್ಟು ಮಾಡಕಲ್ಲ ಅಷ್ಟ ಮ ಮಾಡ್ತೇನೆ ನೀನು
ಮಾಡ್ತೀರಿ ನಿಮ ಕ ನಿಮ ಕೈ ಕೈ ಕಾಲಿ ಇ್ದೇ ಅಲಾ ನಿಮ್ಗೆ ಮಾಡಿವ್ರಿ
ಮಾಡಬೇಕು
ಕೈಗಳು ಕಾಲುಗಳು ಇರ್ತರ
ಏ ನ ಮಸೋಕದ ಬಂಗವಾ
ಹಾ
ಮಾಡ್ಬೇಕು ಮಾಡಕ್ ಮಮ್ಮಗಳು ಬಿಡ್ತಾ ಇಲ್ಲ ಅದಕ್ಕೆ ಒಂದಂಚೂರಿ ಏನ ಮಾಡಕ
ಚೆನ್ನಾಗಿರಿ ಒಂದ್ಂದ್ ತಿಂಗಗಳು ಇನ್ನೊಂದ್ ತಿಂಗ್ಳ ಒಂದ ಎಡ್ ತಿಂಗ
ಹ್ಮ್ ಒಂದೇ ತಿಂಗಳೇ ಇರ್ಬೇಕು
ಹ್ಮ್ ಇ ಒಂದ್ ಹದ್ಿನೈದು ದಿವಸ ಆಗದೆ ಇನ್ನುೊಂದ್ುವರ್ ತಿಂಗ್ ಎರಡು ತಿಂಗ್ ಇ ಚೆನ್ನಾಗಿ
ಕುಊಟ್ಟೆ
ಊಟ ಮಾಡ್ಬೇಕು ಮುದ್ದೆ ಆಯ್ತು ಮಾಡ್ಬೇಕು ಇಗ
ನಾವು ಊಟ ಮಾಡ್ಬೇಕ ಹೊಟಸಿತಾದೆ
ಮತ್ತೆ ಇನ್ನೇನು ಆತ್ತರ ಬೆಳಗ್ಗೆ ಊಟ ಮಾಡಿರೋದು ಅಂತ ಇದ್ದೀರಾ
ಹ್ಮ್ ಊಟ ಮಾಡ್ದ ಮಧ್ಯಾಹ್ನ ತಿೀರ್ಗಾಳಿದ್ರೆ ಸಾಕ ಅನ್ನಲ್ವಾ ಹಿಟ್ಟಾದ್ರೆ ಮೊಟ್ಟೆ ತುಂಬತದೆ ಅನ್ನಲ್ವಾ ಬೇಗರ್ಗಯ್ತದೆ ಹ ಹಾಗಗದೆೇ ಊಟ ಮಾಡ್ತೀವಿ ಈಗ
ಹಾ
ಹ್ಮ್
ಆಯತ
ಹೇಳ್ಬೇಕು ನೀವೇ
ಹ್ಮ ಿಯ ಅುವ ಮೇನ್ಮೆಯ ನ್ ಹೇಳದು ನೀವು ಕಷ್ಟ ಸುಖ ಹೇಳುದ್ದ ನಾನೇನ್ ಹೇಳಣ
ಒಪ್ಪದು ಅದ ನ್ ಬಂದು
ಹ್ಮ
ಈಗೆಲ್ಲಾನೇ ಮಗಳು ಕಾಯಿ ಸೊಪ್ಪು ಉತ್ರ್ಸ್ಕೊಂಡ್ ಅಡ್ಗೆ ಮಾಡ್ತ ಅದೇ ಅಡ್ಗೆ ಆಗಿಲ್ಲ ಊಟ ಮಾಡ್ಬೇಕು ಕರೆಂಟ್ ೋಯ್ತದೆ ಬರ್ತದೆ
ಓ ಹಂಗಾಯ್ತಾರೆ ಯಾಕ ನೈನ್ ಮುಂದ ಮೂರ ತಲೆಟ್ ಹೋಗ ಹೋಗೋದು ಬರದು ಮಾಡ್ತಾರಾ
ಹ್ಮ್ ಹಯ್ತಾ ಇತ ಬತಾ ಇತ ಗಾಡಿಿಗೆ ಗುಡ್ಬು ಮ ಜ
ಮಳೆ ಇಲ್ಲ ನಿಮ್ಗೆ
ಅಯ ಒಂದ್ ನಾಕೈದ್ ದಿವಸದಲ್ಲಿ ಬೇಕಾದಷ್ಟು ಆಯ್ತು ಈಗ ಹೋಗುದಿಲ್ಲ ಸುಮ್ನೆ ಸಿಬಕ್ಲು ಮಾಡ ಇಿಸಲು
ಹ್ಮ
ಗೊತ್ತಾಯರ್ತದೆ ಹಾಗಗೆ ಸೊಪ್ಪ ಎಲ್ಲ ಒಣಗ್ತದೆ
ಹುಯ್ಬೇಕು ಮಳೆ ಬೇಕು ನಿಮ್ಗೂ ನಮ್ಗೂ ಮಳೆ
ಹ್ಮ ನೀದಾಯ ಲ್ಲ ನೀರ್ಾಯಸ್ಬೇಕು ಅಯ್ಯೋ ಮಗ ಗೋಳ ಹಿಕ್ಕೊಂಡು ಅಲ್ಲಿಂದ ಇಲ್ಗೆ ಇಲ್ಲಿಂದ ಅಲ್ಗೆ ಪೈಪ್ ಹೊತ್ತ ಹೊತ್ತ ಹೊತ್ತ ಸಾಕಾಯ್ತನ್ ದೇವಂದ್ರೆ ಕಣ್ಬಿಟ್ರಿ ಎಲ್ಲಾ ಆಯ್ತದೆ
ಅಷ್ಟೊಂದು ಮಗಂಬು ಅಟೋರ್ಕ ಬಿೇಡಿ ಸುಂಗೀರಿ ಅಷ್ಟು ಅಟೋರ್ಕಬಾರ್ದು
ಅಯ್ಯವು ಅವನಿರು ಹೊದಕ ಇಷ್ಟತಿನಲ್ಲ ಬಂಗಾರ ಮುಂದುವರ್ದದೆ
ಓ ಏನು ಹದ್ಿನೈದು ಇಪ್ಪತ್ ವರ್ಷದಿಂದ ಅವ್ರೇ ಮಾಡ್ತಿದ್ರು
ಮಾಡ್ದ ಹೋದ್ರೆ ಜಾಸ್ತಿ ಮಾಡದಲ್ವಾ ಕೆಲ್ಸದ
ಮಾಡ್ಕೋತಾರೆ ಅಳ್ ಕಳಕ್ ಹೊಟ್ಕೊಂಡರು ನೀ ಮಳಿ ಮಯ್ಯ ನೋದದೇ ಬೇಡ ಅಂತ ನ ಮಗ
ಲ್ತಾವ ಅವಂದ ಮಕುನಂದ ದ ಮೊದಲು ತಿಂಗ್ಳ ಗಂಟೆ ಇನ್ನೊಂದು ಹದ್ನೇಸ್ಕೊಂಡ ಇರ್ತಾನೇನ ಆಮೇಲೆ ಹೋಯ್ತಾನೆ ರಜಾ ಕೊಟ್ಟಾರಲ್ಲಾ ಮಾಡ್ತರಿ
ಹ್ಮ
ತರ ಮಾಡ್ತಾರೆ
ಅದೇ
ಅವ್ನಲ್ದ ಹೋದ್ರ ಏನ್ ಮಾಡಕಲ್ವಾ ಸೈಗ ಸಣ್ಣ ಸದ್ರ್ರ
ಹ್ಮ್
ಹ
ಹ್ಮ
ಸಣ್ಣ ಮಗ ಐ ದಡ್ ಅ್ಮಾಗಲ್ವ ಮಾಡ್ತಾನೆ
ಅವ್ರ ಇಲ್ದ ಹೋದ್ರೆ ಅದನ್ನ ನಡೀತದೆ ಹ್ಮ
ಹಬ್ಬರ್ಕಂಡ್ರ ಒಬ್ರು ಅಂದ್ರೆ ಒಬ್ರಗೊಬ್ರು ಇದ್ದೇ ಇರ್ತದಲ್ಲ ಕೆಲ್ಸ ಮಾಡ್ಬಿಟ್ಟ ಆದ್ರೂ ಹೋಗಬೇಕಲ್ಲ ಮಧ್ಯಾಹ್ನ ಗಂಟ ಂಟ ಮಾಡ್ತಾರೆ ಕೊಳಗು ಹೊತ್ ಕಂಟೆ ಆಮೇಲೆ ಮಧ್ಯಾಹನ್ ಮೇಲ ಅವರು ಹೋಗರು ಈಗ ಮದ್ ಸ್ವಂತ ಹತ್ರಲ್ಲೇ ದನ ಬಿಟ್ಕೊಂಡ್ ಹಯತಾರೆ ಇವನ ಎದ್ದು ಕರೆಂಟ್ ಬರೋದ ಹಾಯ್ತದೆ ಮಗ
ಹ್ಮ್ ಮಾಡ್ತಾರೆ ಅವರುೇ ಅವರು ಒಂದ ಸ್ವಲ್ಪ ಹೋಗಂಗಂಟ ಆಮೇಲ್ ಮಾಡಸ್ತಾರೆ ನಿಮ್ ಮಗಳು
ಹ್ಮ್ ಅಪ್ಪಾ ಅಪ್ಪ ಅಪ್ಪ ಕೊಂಡು ಮಾಡಳಿಸತ ನಿನ್ ಯಾರು ಮಾಡ್ತಾರೆ ಅಪ್ಪನ್ಗೆ ಮಕ್ಕಳೇ ಮಕ್ಕಲ್ಗೆ ಅಪ್ಪ್ ಬಾಯ್
ಹ್ಮ್
ಏನೇನ
ಮತ್ತೆ
ಏನ್ ಮಾಡ್ತಾ ಇದ್ದೀರಿ
ಅಯ್ಯೋ ಮಜ್ಗೆಯ ಕಡ್ದಿದ್ನ ಅದು ಸರಿಯದ್ ಬೆಣ್ಣೆ ಬಂದಿಲ್ಲ ಅದೇ ಮನ್ ತುಮ್ ಕೋಲಲ್ಲಿ ಅದೇ ಇದು ಮಜ್ಗೆ ಕಡೆದ್ ಐತೆ ನಮ್ ಮನೆ ಅದೇ ಹಿಂಗ್ ಅನ್ನದು ಕೈಯಲ್ಲಿ ಬ್ರಷ್ ಮಾಡೋದು
ಅದ್ರಕ್ಕ
ಅದ್ರಲ್ಲ ಹಿಂಗ್ ಅನ್ಸಾ ಇದ್ದೀನಿ ಬರ್ಲಿ ಅಂತ
ಅಯೋ ಗಿಡ್ ಇಲ್ವೇಲ್ಲ
ಯಕೋಬತ್ತೆ ಇಲ್ಲ ಸರಿಯಗ್ ಹಾಲ್ ಕಾಯಸಿಲ್ಲ
ಕೆನೆಲ್ ಯಂತದು ಮಾಡ್ಗಿತು
ಹ್ಮ
ಅದಕ್ಕ ಸರಿ ಬಂದಿಲ್ಲ
ಪಟ್ನು ಬರದು ಅದೇ ಯಕೋಬತ್ತಲ್ಲ
ಮ್ಸ್ ಇಲ್ಲೇ ಕಡಿಬೇಕೇಕಾಯ್ತು
ಮಿಕ್ಸಿಲೆ ಕಡದಿ ಸಾಕಾಗೋಯ್ತು ಹ
ಅ ಕುಡ್ಕೊಂಡ್ರ ಆಯ್ತು
ಹ್ಮ್ ಕುಮಾರು ನಾ ಹನುಂದುತಪ್ಪ ಅಷ್ಟೇ ಮಿಕ್ಸಿಲಿ
ಹಾಯ್ ಅಯೋ ದ್ ನಾವು ಕುಡಿಯೋದು ಅದೇ ಅಲ್ವಾ
ಹಂಗಂದ್ರೆ ಬೆನ್ನೆ ಬಿಡ್ವಾ
ಅದನ್ನೇ ಉಂಡರಾಯ್ತು
ಬೆನ್ನ ಇಲ್ಲ ನೆನ್ನೆಲ್ಲುವೇ ನೀವು ಬೆಳಗ್ಗೆನು ಇಲ್ಲ ಅದಬನ್ ಅನ್ಮದ್ದನ್ ಅ ಮದನ್ ಒಳ್ತೀ ನೀ ಬರಟ ಬುಡಕಲ
ಮತ್ತೆ
ಏನ್ ಮಾಡ್ತಾ ಇದ್ದೀರಿ
ಅದೇ ಮಜ್ಜಿಗೆ ಮಜ್ಜಿಗೆ ಮಾಡ್ತಾ ಇದೆ ಬೆಣ್ಣೆ
ಅದೇನ್ ಬರಕ್ ಕ್ಕ ಕಟ್ಡತರ ಅಡ್ಗೆ ಮಾಡಿ ಬಂದಷ್ಟ ಬತದ ತಿ ತಿರ್ಗ ಮಾಡಿ ಮಾಡಿ ಪು ನಾವ್
ಕ್ಯಾನ್ಸಲ್ ಅಂತ ಬತಾದೆ
ಎಂಡ್ಕಾಲ್